ಹಲೋ
ಕೇಳಿಸ್ತಾ ಇದೆಯಾ ಹಾಂ ಏನ ಮಾಡ್ತಿದ್ದೆ.
ಇದ್ದ ನೀವ ಏನ್ ಮಾಡ್ತಿದ್ರಿ.
ಹಾಂ ನಾನ ಕುತ್ಕೊಂಡಿದ್ದೆ.
ಹ್ಞಾ.
ಹಾ ಆಯ್ತಾ ಊಟ ಎಲ್ಲ ಹಾ ಆರಾಮ ಹಾ ನೀವು.
ಹ್ಮ ಹಾ ನಾನ ಆರಾಮ.
ಹಾಂ ಮತ್ತೆ ಏನೇನ ಸಮಾಚಾರ.
ಸಮಸಾರ ಎಂತಲ್ಲ ಎಲ್ಲಾ ನೀವೇ ಹೇಳ್ಬೇಕು
ಹ
ಹೂ
ಏನು ಮಾಡ್ತಿರೋದು ಇವಾಗ
ನಾನು ಓದಿ ಆಯ್ತು ಈಗ ಇನ್ನು ಜಾಬಿಗೆ ಹುಡುಕ್ತಾ ಇದ್ದೀನಿ
ಓ ಹೌದಾ
ಹಾ
ಏನು ಮಾಡಿರೋದು ಏನು ಓದಿದ್ದು
ನಾ ಇಂಜಿನಿಯರಿಂಗ್ ಆಯ್ತು ಇಂಟರ್ಷಿಪ್ ಮುಗೀತಿಗಾ ವಾಪಸ್ ಮನೆಗ್ ಬಂದಿದ್ದೆ ಈಗ ಜಾಬಿಗೆ ಹುಡುಕ್ತಾ ಇದ್ದೀನಿ
ಓಹ ಇವಾಗಂತೂ ಜಾಬ್ ಅದು ಫ್ರೆಶರ್ಸಿಗೆ ಸಿಗೋದಂತೂ ತುಂಬಾನೇ ಕಷ್ಟ ಇದೆ ಇವನ್ ನಮ್ದು ಬಿಕಾಮರ್ ಕಕೊಂಡಿರೋಗೇ ಸಿಕ್ಕಾಪಟ್ಟೆ ಇದಾಗಿತ್ತು
ಹೌದು ಅದ್ರಲ್ಲಿ ಇಂಜಿನಿಯರಿಂಗ್ ಅಂತೂ ತುಂಬಾ ಹೊಡ್ತ ಬಿತ್ತು ಎ ಐ ಬರಕ್ ಹೋಗಿ
ಹಾ ಮತ್ತೆ ಪಾಸ್ ಔಟ್ಸ್ ಕೂಡ ತುಂಬ ಆಗಿದ್ದಾರೆ ಇವಾಗ ಎಲ್ಲ ನೋಡಿದ್ರು ಇಂಜಿನಿಯರ್ಸ್ ಎಂಜಿನಿಯರ್ಸ್ ಇಂಜಿನಿಯರ್ಸ್ ಆಗಕ್ಕೆ ಹೋಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಕೆಲ್ಸ ಸಿಗ್ತಾ ಇಲ್ಲ ಮತ್ತೆ ತುಂಬಾ ಜನ ಸಿಕ್ತ ಕೆಲೋ ಕೆಲಸ ಮಾಡ್ತಾ ಇದ್ದಾರೆ
ಹೌದೌದು
ಹೂ ಇನ್ ಸ್ಪೆಷಲೈಸೇಷನ್ ಹೌದು ಅಲ್ಲ
ಹೌದೌದು
ಹಞ ನಿಮ್ಮ್ದು ಸ್ಪೆಷಲೈಸೇಷನ್ ಯಾವುದು
ಹ ಅದು ಏ ಐ ಆದ್ರ ಕೆಲ್ಸನೇ ಏ ಐ ಮಾಡ್ತಾ ಇದೆ ಅಲ್ಲ
ಹಲ್ವಾ
ಹೌದೌದು
ಹೌದು ಹೌದು ಮತ್ತೆ ಫ್ರೆಶಸ ಸ್ವಲ್ಪ ಕಷ್ಟನೇ ಆಗತ್ತೆ ಮತ್ತು ಇವಾಗ ಕೆಲಸ ಸಿಗೋದು ಇವಾಗಲ್ಲ ಸಿಚುವೇಷನಲ್ಲಿ ಕೂಡ
ಹೌದು ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರು ಎಲ್ಲಾದ್ೂ ಜಂಪ್ ಆಗಿ ಏನಾದ್ರು ಮಾಡ್ಕೊಂಡ್ ಹೋಗ್ತಾರೆ ಈಗ ಫ್ರೆಶ್ ಆಗಿ ಎತ ಆಗೋದೆ ಕಷ್ಟ
ಹೌದು ಹೌದು ಹೌದು ಬೇರೆ ಯಾವು್ದಾದ್ೂ ಕ್ಯಾಂಪಸ್ ಇಂಟರ್ವ್ಯೂ ಟ್ರೈ ಮಾಡಿತ್ತಾ ಬಂದಿತ್ತಾ
ಕ್ಯಾಂಪಸ್ ಇಂ ಟ್ರೈ ಮಾಡ್ತೀವಿ ಬ ಬಟ್ ಅದ್ ಯಾವ್ದೂ ಆಗಲ್ಲ
ಯಾಕೆ ನಿಮ ಕಾಲೇಜ್ ಅಂದ್ರೆ ಅಷ್ಟೆಲ್ಲ ಬರೋದಿಲ್ವಾ
ಅಲ್ಲ ಬರುತ್ತೆ ಆಮೇಲೆ ಅದು ನಿಮಗ್ ರಿಟರ್ನ್ ಮೇಲ್ ಬರಲ್ಲ ಇಲ್ಲ ಎರಡನೇ ರೌಂಡಿಗೆ ಫಿಲ್ಟರ್ ಆಕ್ತಿೀವಿ ಹೀಗೆಲ್ಲ ಆಗತ್ತೆ
ಓಕೆ
ಹಾ
ಹ ಹ ಹ ಹ ಬಟ್ ನನ್ನ ಫ್ರೆಂಡ್ಸ್ ಒಂದ ಜನ ಇದ್ದಾಗ ನಮ್ದ ಅಂದರೆ ಬಿ ಕಾಮ್ ಬ್ಯಾಕ್ಗ್ರೌಂಡಲ್ಲ ನಾವು ನಮ್ಮ ಕಾಲೇಜಿಗೆ ಬಂದಿತ್ತು ಕ್ಯಾಂಪಸ್ಸು
ಹಾ
ಆದ್ರೆ ನಮ್ಮನ ಒಂದಿಬ್ರು ಸೆಲೆಕ್ಟ್ ಆಗಿದ್ರು ಕೂಡ ಕಂಪನಿಗೆ
ಹಾ ಇ ನಮ್ಮದ್ರಲ್ಲಿ ಸೆಲೆಕ್ಟ್ ಆಗ್ತಿವಿ ಬಟ್ ಏನಾಗತ್ತಂದ್ರೆ ಅವರು ಅದನ್ನ ಕರಿಯಲ್ಲ ನಮ್ಮನ್ನ ಸೆಲೆಕ್ಟ್ ಅಂತ ಹೇಳಿ ಹೋಗ್ತಾರೆ ಆಮೇಲೆ ಅಲ್ಲಿ ನಮ್ಮನ್ನ ಕರಿಯಲ್ಲ ಅದು ಇಂಜಿನಿಯರ್ ತುಂಬಾ ಇದಾಗತ್ತೆ ಅದ ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲಾ ಹೀಗೆ ಆಗ್ತಾ ಇದೆ ಸುಮಾರು ಜನ
ಓಹೋ ಹೌದಾ
ಹ್ಮ್
ಹ್ಮ ಬೇರೆ ಯಾರಾದರೂ ಫ್ರೆಂಡ್ಸು ಅಥವಾ ಸೀನಿಯರ್ಸ್ ಯಾವುದಾದ್ರೂ ಇದ್ದಾರಾ ಅಂತ ಕೇಳಿ ನೋಡಬೇಕಿತ್ತು
ಹಾ ಅದೇ ಎಲ್ರ ಹತ್ರ ಕೇಳ್ಬೇಕು ನೀವು ಎಲ್ಲಾದ್ರೂ ಇದ್ರೆ ಹೇಳಿ
ಹಾ ಬಟ್ ನಮ್ದು ಅಂದ್ರೆ ಬಿ ಕಾಮ್ ಬ್ಯಾಕ್ ಗ್ರೌಂಡ್ ಅಲ್ಲ್ವಾ
ಹಾ
ಅಂದರೆ ಅಷ್ಟು ಐಡಿಯಾ ಇರಲ್ಲ ನಮಗೆ ನಿಮ್ಮದು ಇಂಜಿನಿಯರಿಂಗ್ ಮಾಡಿಬಿಟ್ಟು ಇದು ಮಾಡಿರ್ತೀರಾ ನೀವು
ಹಾ
ನಮ್ಮದಾದ್ರರೆ ಫಿನಾನ್ಸು ಅಥವಾ ಈ ಥರದ್ದು ನಾದ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ರಾ ನಿಮ್ಮದು ನಮ್ಮದು ಪುಲ್ ಡಿಫ್ರೆಂಟ್ ಬರುತ್ತೆ ಹಾಗಾಗಿ ಹಲೋ
ಹಾಂ ಸರಿ ನಂದು ಫ್ರೆಂಡ್ಸ್ ಒಂದಷ್ಟು ಜನ ಇದ್ದಾರೆ ಹಲೋ ಹಾಂ ಕೇಳಿಸ್ತಿದೆ ಕೇಳಿಸ್ತಿದೆ ಹಾಂ ನಂದು ಫ್ರೆಂಡ್ಸು ಒಂದಿಷ್ಟು ಜನ ಇದ್ದಾರೆ
ಹಾ
ಹೇಳಿ ನೋಡಬೇಕು ಅವರಿಗೆ ಆದರೆ ಅದೇ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ಸ್ ಇರೋರೆಲ್ಲ ಸ್ವಲ್ಪ ಈ ಥರ ಅಕೌಂಟ್ಸ್ ಬ್ಯಾಕ್ ಗ್ರೌಂಡ್ ಡಿಂದನೇ ಬಂದಿರೋರು ಕೊಲೀಗ್ಸ್ ಫ್ರೆಂಡ್ಸ್ ಅಂತೆಲ್ಲ ಇನ್ಯ್ದ್ರು ನಮ್ಮ ಪರಿಚಯದವ್ರ್ ಅರ್ಧರುಫ ಅಥವಾ ಅವ ಫ್ರೆಂಡ್ಸ್ ಕಂಪ್ನೀಲಿ ಯಾವುದಾದ್ರರು ನಿದರು ಸ್ಪೆಷಲೈಸೇಷನ್ ಭೀ ಸಿಗ್ತದ ಅಂತ ವಿಚಾರಿಸಿ ನೋಡ್ಬೇಕುಷ್ಟ ಬಿಟ್ಟರೆ ನನಗ್ ಪ ಪರ್ಸನ್ ಇಂಥ ಪರ್ಸನ್ ಗೊತ್ತಿದ್ದಾರೆ ಅಂತಾ ತುಂಬಾ ಕಡಿಮೆ
ಹಾ ಆದ್ರೂ ಒಂದ್ಸರಿ ಟ್ರೈ ಮಾಡಿ ನಮ್ಗೆ ಏನಂದ್ರೆ ಫಸ್ಟ್ ಒಂದ ಜಾಬಿಗೆ ಹೋಗೋದ್ ಮಾತ್ರ ಕಷ್ಟ ಮತ್ತೆ ಹೋದ್ಮೇಲೆ ನಾವ್ ಹೇಗೆ ಅದ್ರಲ್ಲಿ ಪಿಕಪ್ ಆಗ್ಬಹದು
ಹಾ ಅದು ಹೌದು ಅದು ಹೌದು ಒಂದ್ಸರಿ ಒಂದಕ್ ನುಗ್ಗಬಿಟ್ರೆ ಆಮೇಲೆ ಏನು ತೊಂದರೆ ಅನ್ಸಲ್ಲ
ಹೌದು ನಾವು ಫಸ್ಟ್ ಸತಿ ಹೋಗ್ತಾ ಸ್ಯಾಲ್ರಿ ಎಲ್ಲಾ ನೋಡಕ್ ಆಗಲ್ಲ ನೆಕ್ಸ್ಟ್ ಮುಂದೆ ಮುಂದೆ ಹೋಗ್ತಾ ನಮ್ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಯಾಲ್ರಿದ ನ್ ಹುಡ್ಕೋ ಬರತ್ತೆ
ಹಾ
ಹ್ಮ್ ಆದ್ರೂ ಜಾಬ್ ಒಂದೇ ಎಂತರ ಎಲ್ಲರಿಗೂ ಹೌದೌದು ಸಿ ಜಿ ಪಿ ಎಲ್ಲ ನೈನ್ ಮೇಲ ಇದೆ ಇದು ಕೋಟಾ ಇದೆ ಸ್ಪೋರ್ಟ್ಸ್ ಕೋಟಾ ಇದೆ
ಎಲ್ಲಾ ಕಾಲೇಜ್ ಇವೆಂಟ್ಸ್ ಗೆಲ್ಲ ಅಟೆಂಡ್ ಮಾಡ್ತೀವಿ ಹೌದೌದು
ಓ ಹೋ ಹಾ ಹಾ ಹಾ
ಬೇರೆ ಕಾಲೇಜ್ ಇಂಟರ್ ಕಾಲೇಜ್ ಇವೆಂಟ್ಸ್ ಎಲ್ಲದಕ್ಕೂ ಅಟೆಂಡ್ ಮಾಡ್ತೀವಿ
ಹಾ ಹಾ ಹಾ ಹಾ
ಬಟ್ ಅದೆಲ್ಲ ಹೇಳ್ತಾರೆ ಆ ಅದೆಲ್ಲ ಇವ್ ರೆಸ್ಯೂಮ್ ಯೂಸ್ ಆಗತ್ತೆ ಅಂತ ಅದು ಎಲ್ಲಿ ಯೂಸ್ ಆಯ್ತು ಅಂತ ಗೊತ್ತ ಗೊತ್ತಿಲ್ಲ ಇನ್ ನೋಡ್ಬೇಕು
ಹಲವಾ
ಹಾ
ಹ್ಮ ಹ್ಮ ಹ್ಮ್
ಹ್ಮ್
ಬೇರೆ ಕಾಲೇಜ್ ಫ್ರೆಂಡ್ಸ್ ಯಾರು ಗೊತ್ತಿಲ್ವಾ ನಿಮ್ಗೆ
ಅ ಬೇರವ್ರ ಎಲ್ಲ
ಹಲೋ ಹಲೋ ಕೇಳಿಸ್ತಾ ಇದಯಾ
ಇಂಜಿನಿಯರ್ಸ್ ಎಲ್ಲ ಮತ್ತೆ
ಹಾ ಹಾ ಹಾ
ಹೋಗ
ಹಾ
ಸಿಕ್ಕಲ್ಲ
ಹಾಗೆ ಅಂದರೆ ಇವಾಗ ಬರೀ ನಿಮ್ಮ ಐ ಮಾತ್ರ ಸಿಗ್ಲಿಲ್ವಾ ಅಥವಾ ನಿಮ್ಮ ಬ್ಯಾಚ್ಮೇಟ್ಸಲ್ಲಿ ಬೇರೆ ಯಾರು ಅಂದರೆ ಈಗ ಲೈಕ್ ಸಿ ಎಸ್ ಸೊ ಬೇರೆ ಬೇರೆ ಈಸ ಎಲ್ಲ ಮಾಡ್ತಾರಲ್ಲ ಅವ್ರು ಯಾರಿಗು ಆಗಲಿಲ್ವಾ
ಅಂದ್ರೆ ಎ ಐ ಸಿ ಎಸ್ ಅದೆಲ್ಲ ಸಿ ಎಸ್ ರಿಲೇಟೆಡ್ ಬ್ರ್ಯಾಂಚ್ ಗಳಲ್ಲ ಅಲ್ಲಿ ಎಲ್ಲದೂ ಏ ರೀಪ್ಲೇಸ್ ಹ ಅವಲ್ಲ ಹೊಡ್ತ ಬಿತ್ತು ನಮಗೆಲ್ಲ ಅದೇ ಈ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಈಸಿ ಆಯ್ತ ಅಂದ್ರೆಲ್ಲಿ ಬರಲ್ಲ ಅವ್ರರಿಗೆ
ಹಾಯ ಹಾಂ ಹಾಂ ಹೌದು ಹೌದು ಹೌದು ಅವ್ರ್ದೆಲ್ಲ ಅಂದರೆ ಅವ್ರಿಗೆಲ್ಲ ಆದರೆ ಅವರಿಗೆಲ್ಲ ಪ್ಲೇಸ್ಮೆಂಟ್ಸ್ ಆಲ್ರೆಡಿ ಆಗಿದೆ ಹಾಗಾದ್ರೆ
ಹಾ ಆಲ್ಮೋಸ್ಟ್ ಆಲ್ ಆಗಿದೆ ಅಂದ್ರೆ ನಮ್ತ ಅವರ್ ಪರ್ಸೆಂಟೇಜ್ಸ್ತಿ ಇದೆ ಪ್ಲೇಸ್ಮೆಂಟ್ ರ್್
ಹ ಹಾಗಗೆ
ಹಾ
ಹ್ಮ ಹ್ಮ ಹ್ಮ
ಹ್ಮ್
ಬೇರೆ ಕಾಲೇಜಲ್ಲಿ ಯಾರು ಅಷ್ಟು ಫ್ರೆಂಡ್ಸು ಪರಿಯಲ್ಲ ಆಗಿದ್ರೆ
ಹ ಇದ್ರು ಅಂದ್ರೆ ಎಲ್ಲಾರ್ದು ನಮ್ದು ತರ ಕತೆ ಅಲ್ಲ ಬಟ್ ಈ ಸಿ ಅಂದ್ರೆ ಈಗ ಅನಿಸ್ತಿದೆ ಅಂದ್ರೆ ಆ ಫೀಲ್ಡ್ ಅದೆಲ್ಲ ಬರ್ತಿರ್ಲಿಲ್ಲಲ್ಲಾ ಏ ನಾವಲ್ಲಿ ಹೋಗ್ಬೋದಿತ್ತು ಬಟ್ ಇಂಜಿನಿಯರಿಂಗಗೆ ಮುಗ್ದಾಯ್ತು
ಅಲ್ವಾ
ಹೌದು
ಹ್ಮ್ ಮತ್ತೆ ತುಂಬಾ ಜನ ನಾನು ಕೇಳಿದ್ದೀನಿ ಬೇರೆದ್ರ ಜಾಬ್ ಮಾಡ್ನಿ ಮಿತ್ತೂರರೆಲ್ಲ ಇಂಜಿನಿಯರ್ಸು ತುಂಬ ಜನ ಇದ್ದಾರೆ ಅದರಲ್ಲಿ ಕೂಡ
ಹಾ
ಜಾಬ್ ಸಿಕ್ತಿಲ್ಲ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಈಗ ಸದ್ಯದ ಮಟ್ಟಿಗೆ ಸಿಕ್ಕಿರೋದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತ ತ ಇದೀವಿ ಅಂತ ತುಂಬ ಜನ ಕೇಳಿದೆೀನಿ ನಾನುನು
ಹಾ ಅದೇ ಈಗ ನಾವು ಹಂಗೆ ಹುಡುಕ್ತಿರೋದು ನೋಡಣ ನಿಮ್ಮ್ ಊಗ್ ಬರ್ತೀನಿ ನಿಮ್ಮ್ೂಊರಲ್ಲೇ ಇರೋದಲ್ಲ ಕಂಪ್ನಿಗಳೆಲ್ಲಾ ಅಲ್ಲಿಗೆ ಬರ್ಬೇಕ ಇಟನ್ಪ್ ಮುಪ ಮನೆಗೆ ಬಂದಿದ್ದಿನಿ ಇನ್ ಮತ್ ಬರ್ಬೇಕು ನನ್ ಅಲ್
ಹೌದಾ ಹ್ಞ ಹ್ಞೂ ಹ್ಞೂ ಸರಿ ಸರಿ ಓಕೆ ತೊಂದರೆ ಇಲ್ಲ ತುಂಬ ದೊಡ್ಡ ಡೂರಲ್ಲ ಹಾಗಿ ಯಾವದಾದ್ರು ಒಂದು ಕಂಪನಿಲ್ಲಿ ಆಗುತ್ತೆ ಫಸ್ಟ್ ಯಾವ್ದು ಸಿಗುತ್ತೆ ಅದಕ್ ನುಗ್ಬೇಕು ಅಷ್ಟೆ ಇಲ್ಲ ಅಂದ್ರೆ ಮತ್ತೆ ನಮ್ಗೆ ಅದೇ ಬೇಕು ಅದೇ ಬೇಕು ಅಂತ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಇವಾಗಿಂದು ಅಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ ಕಾಂಪಿಟೇಟಿವ್ ವರ್ಡ್ ಅಲ್ವಾ ಇವಾಗ
ಹೌದದು
ಹಾಗಾಗಿ
ಹ್ಮ್ ಈಗ ಅದೇ ತಲಲಿ ಅದನ್ನೇ ತಲಲಿ ಇಟ್ಕೊಂಡ್ ಮುಂದ್ ಹೋಗ್ತಿದ್ದೀವಿ ಇನ್ ಎಂತ ಆಗತ್ತಂತ ನೋಡ್ಬೇಕು
ಹ್ಞ ಅಲ್ವಾ ಹ ಯಾವು್ದು ಒಂದು ಅಂದರೆ ಅಪ್ಲೈ ಮಾಡಿದುಂಟ ಇಂಟರ್ನ್ಶಿಪ್ ಮುಗಿಸಿ ಬಂದಮೇಲೆ ಸುಮ್ಮಾಗದುಂಟು ಟ್ರೈ ಮಾಡ್ತಿದ್ದೀರಾ
ಹಾ ಸಿಕ್ಕಿದಕ್ಕೆಲ್ಲ ಆಕ್ಟಿವ್ ಆ ಅಪ್ಲೈ ಮಾಡ್ತಿದೀವಿ ಬಟ್ ಅದ್ರಲ್ಲಿ ನಮಗ್ ವಾಪಸ್ ಕಾಲ್ ಬರೋ ನೂರಲ್ಲ ಅಂತು ಆನ್ಲೈನ್ ಅಲ್ಲಿ ಬರೋದ ಎಲ್ಲದ ನಮಗ್ ನಂಬಕ್ ಆಗಲ್ಲಲ್ಲ ಆದ್ರೂ ಏನೋ ಒಂದ್ ಇರ್ಲಿ ಅಂತ ಒಂದ್ಾಕದಷ್ಟೇ
ಹಾ ಆದ್ರೆ ಎಕ್ಸ್ಟ್ರಾ ಕೋರ್ಸ್ ತರ ಏನಾದ್ರು ಮಾಡ್ಕೊಂಡು ಅಥವಾ ಯಾವ್ದಾದ್ೂ ಕನ್ಸಲ್ಟೆನ್ಸಿ ಹತ್ರುಗ ಹೋದ್ರೆ ಆಗಲ್ಲ ಅಂತನ
ಅಂದ್ರೆ ಎಕ್ಸ್ಟ್ರಾ ಕೋರ್ಸ್ ಎಲ್ಲಾ ಮಾಡ್ಬೋದು ಬಟ್ ನಮಗ ಏನು ಪ್ಲಾಾನೇ ಇಲ್ಲಲ್ಲ ನಾವ್ ಏನ್ ಮಾಡ್ತೀವ ಅಂತ ಈಗ ನಾವ್ ಯಾವ್ದಾರ ಒಂದ್ ಕಂಪ್ನಿಿಗೆ ಹೋದ್ರೆ ಓಯ ಇಲ್ ನೆಕ್ಸ್ಟ್ ಇದ್ ಬೇಕಕ್ ಅಂತ ಹೇಳಿ ನಾವ ಆ ಕೋರ್ಸ್ ತಕೋಬಹದು ಈಗ ನಾವ್ ಎಲ್ಲಿ ಹೋಗ್ತಿವಿ ಅನ್ನೋ ನಮ್ಗಿದಿಲ್ಲ
ಹಾಗೆ ಹಾಗೆ ಓಕೆ ಓಕೆ
ಹಾ ಯಾವ ಕೋರ್ಸ್ ತಕೊಂಡ್ರರು ಮಜ್ನೆ ಅದು ಪ್ರಾಬ್ಲಮ್ಮೆ
ಹಾ ಬಟ್ ಇವಾಗ ಇಲ್ಲೆಲ್ಲಾ ಬೇರೆ ಬೇರೆ ತರ ಒಂರ ಕನ್ಸಲ್ಟೆನ್ಸಿ ಕಂ ಚತ್ನಿ ಥರನೇ ಇದ್ದಾವೆ ಅವರೇ ಕೋಚಿಂಗ್ ಕೊಟ್ಬಿಟ್ಟು ಆಮೇಲೆ ಅವರೇ ಒಂದು ಪ್ಲೇಸ್ಮೆಂಟ್ಸ್ ಆಗೋ ತನಕನೂ ನಿಮಗೆ ಬೇರೆ ಬೇರೆ ಕಂಪ್ನಿದು ರೆಸ್ಯೂಮು ಅದುದು ಅಂತೆಲ್ಲ ಹೇಳೇಳ್ಬಿಟ್ಟು ಮಾಡ್ತಾರೆ
ಹಾ
ಬಟ್ ಅವರಿಗೆ ಸ್ವಲ್ಪ ಪೇ ಮಾಡ್ಬೇಕಾಗತ್ತೆ ನೀವುನು
ಹಾ ಬಟ್ ಏನ್ ಗೊತ್ತಾ ಹಾ ಬಟ್ ಅಂದ್ರೆ ಅದನ್ನ ಎಲ್ಲದನ್ನು ನಂಬ ಈಗ ಪೇಮೆಂಟ್ ಮಾಡದೆಲ್ಲ ಕೆಲ ಮೇ ಬಿ ಫ್ರಾಡು ಆಗ್ಬಹುದು ಆ ಆಫ್ಲೈನ್ ಮೋಡ್ ಅಲ್ಲ ಇದ್ರೆ ಅದು ಕರೆಕ್ಟ್ ಇರುತ್ತೆ ಬಟ್ ಅದು ಆನ್ಲೈನ್ ಮೋಡ್ ಅಲ್ಲ ಪೇ ಮಾಡಿನೂ ಸ್ವಲ್ಪ ಜನ ಹೋದೋರ್ಾರೆ ಅದನ್ನ ನೋಡಿ ಭಯ ಆಗತ್ತೆ
ಓಕೆ ಓಕೆ ಆಥರವೂ ಆಗಿದ್ದಾವೆ ಹಾಗಲ್ಲಿ
ಹಾ ಹೌದು ಹೌದು ಅಂದ್ರೆ ಪೇ ಮಾಡ್ತಾರೆ ಆಮೇಲೆ ಅವ್ರಿಗೆ ಏನು ರೆಸ್ಪಾನ್ಸ್ ಇರಲ್ಲ
ಹಾಂ ಆನ್ಲೈನ್ ಫ್ರಾಡ್ಗಳು ತುಂಬ ಆತಾ ಇದ್ದಾವೆ ಹಾಗಾಗಿ ಪೂರಾ ನಂಬಕ್ ಆಗುದಿಲ್ಲ ಹ್ಮ್ ಹ್ಮ್ ಹ್ಮ್ ಬಟ್ ಜೆನ್ಯೂನ್ ಯಾವ್ದಿದೆ ಅನ್ನೋದನ್ನ ಒಂದ್ ಸರಿ ನೋಡಿ ಒ ಚೆಕ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಹೋದ್ರೆ ಮೇ ಬಿ ಆಮೇಲೆ ಒಳ್ಳೆ ಪ್ಲೇಸ್ ಎಸ್ಮೆಂಟ್ ಆಗಬಹುದೇನನು
ಹೌದೌದು.
ಹ್ಮ್, ಹ್ಮ್, ಹ್ಮ್ ಅದೇ ತರ ಯಾವುದಾದರೂ ಒಳ್ಳೆ ಕಂಪನಿ ಇದ್ರೆ ಒಂದ್ಸರಿ ಚ ಮಾಡ್ಬೋದಲ್ಲ.
ಹಾ ಮಾಡ್ತೀನಿ ಅಂದ್ರೆ ನಮಗ್ ಫ್ರೆಷರ್ ಆಗಿರಕ್ ಹೋಗಿ ಒಬ್ಬ್ರ ಗೈಡೆನ್ಸ್ ಬೇಕು. ಮತ್ತೆ ನಾವ್, ಎಲ್ಲದುನು ನಮ ಇದ್ರಿಂದನೇ ಮಾಡಕ್ಕ ಆಗಲ್ಲ. ನಮ್ಗೊಬ್ರು ಗೈಡೆನ್ಸ್ ಇಟ್ಕೊಂಡು ಎಲ್ಲರನ್ ಒಂದ್ಸತಿ ಕೇಳ್ಕೊಂಡು ಹಾಗ ನಾವು ಮುಂದುವರಿಬೇಕು.
ಸರಿ ಸರಿ ಸರಿ ಓಕೆ ಓಕೆ ನೋಡಿ ಜಾಸ್ತಿ ಇಲ್ಲ ಅಂದ್ರೆ ಇಲ್ಲೇ ಬಂದ್ಬಿಡಿ. ಇಲ್ಲ ಅನಿಯ ಕಂಪ್ನಿಗಳ ಎಲ್ಲ ಇದ್ದಾವೆ. ನೋಡೋಣ ಯಾವ್ದಾದ್ರು ಜಿಮ್ ಜೈನ್ ಮಾಡಿ ಯಾವ್ದೋ ರೆಫರೆನ್ಸ್ ಹೋಗಬೋದಾ ಅಂತ ಹೇಳಿ.
ಹಾ ಹಾ ಟ್ರೈ ಮಾಡಿ ನೋಡಿ ಒಂದ್ಸಲ ನಾ ಬರ್ತೀನಿ.
ಹಾಂ ಸರಿ ಸರಿ ಓಕೆ ಓಕೆ. ಸರಿ ಬಲಾ ಹ್ಮ ಬಾಯ್